ಹೇಳ ಹಚ್ಚ ಬಾಕಲ್ಲ
ಇವನೇ ಹೆಚ್ಚ ಕಲ್ ಮು ಕಲ್ ಮುಗ ಬರ್ತಿಲ್ಲ ತೇ ಹೆಚ್ಚ ಬನ್ನಿ ಬಿಡ್ತದೆ
ನಾ ನಂತಲ ನ ಹ ಅಲ್ಲ ಬತ ಮುಗದ ಮಲ್ಲ ಕಾಲಿಂಗ್ ಇದ್ದಂಗವಾ ಅವನು
ಹ ಟೋಟಲಿನ ಹಚ್ಚೋದು ರಿಶು ಮಾಡೋರು ಸೇರಿನ ಐವತ್ತು ಹಕ್ ಅಷ್ಟ ಐವತ್ತು ಮೇಲೆ ತೋಳೋಲ್ಲ ದು
ಹಾ
ಮ ಅವಂದ ಹೆಂಗ್ ತೊೋಳದ ನಂಗಗೆ ಗೊತ್ತಿಲ್ಲ
ಎಲ್ಲಿಮ ಎಡ್ ಸಾವರ ಕನ್ಫ್ಯೂ ಆಗಿದೆ ನೋಡಿ
ಏ ಕೂುತ್ತಿಗೆ ಏನಸು ಸುಮಕುಡು ಎಡಸಿನೇ ನ ಹಚ್ಚಿ ನೋಡ ಹಚ್ಚಿ ನೋಡಮ ಇರುವತ್ತ ಹೇಳ್ಬಿಟ್ಟು ಹಚ್ಚಿದ್ದು
ನಲ್ವತ್ತ ಏಳಗ್ಯಾವನಾನ ಹ್ಮ ಚ ಕರ್ಕೊಂಡ್ ಬಂದ ಬಾಗಿಲ್ ತಗದ್ರೆ ನಿಮ್ಫೋನ್ ಬಂದ್ ನೋಡ್
ಹ್ಮ್
ಎಷ್ಟಿದ್ದಿಲ್ಲ ಅಂದ್ರೆ ಇತ್ತು ದೊಡ್ಡ ಮುಕ್ಕತ್ತ ಹ್ಮ್ ನ ಬಲವಾ ನ ಬಲವಾ ನಾ ಬಳ ಶಿವ ನಿನ್ನೆ ಕಾಶಿವ್
ಬೇಕ ತ ಹ್ಬೇಕಕಲ್ ಮಾತ್ರ ನೀ ಯಾಕವ ಕೂಡಲ್ಲನು
ಹ್ಮ ಚಾ ಚಾಂದಾಗಲ್ಲ ಹೊ ತ ಈತು
ನೀನ್ ನೀ ಯಾಕೆ ಆಗ್ತಾ ಅದೇರೀ ಅದ ಐಟ್ ಮಾಡಣ ಯಾಕ
ಕೆಮ್ಮಿಸತದಂಗ ಅದ್ರ ಪಿಲೆ ನಮ್ಮ
ಹ್ಮ್ ನಮ ಚಾ ಚಂದ ಆತ ಪ ನಮ್ ಚಾ ಚಂದ ಆಗಲ್ಲಂತೆ
ಹ್ಮ್ ಚಂದೆ ಇತ್ತತಲ್ಲವ ಏನು ಹೆ್ಯಾಂಗ ಅದಾವ ನಂಬಿ ಹಾಲ್ ಹೆಚ್ಚಕ ತೊಕೊಂಡಂಗ ಅದ ನಂಬಳಿ
ಅದೇ ನಿಮ್ ಅನ್ನ ಹೆಚ್ಚಾಗಿ ಇದಾಗೆ ನಿಮ್ಗೆ ಏನ್ ನೋಡ್ತರಿ ಹಾಲ ಹೆಚ್ಚ ತೊಳ್ಕೊಳೋಗತ್ತೀರ ಅಷ್ಟೇ ಏನ್ ಮಾಡತದ
ಕರ್ಕೊ ಬಂದ್ ಗ್ಯಾಸ್ ಕಟ್ಟಿ ಬರ್ಸತಿ ನೋಡ್ರಿ ಹ್ಮ್
ಬ್ಲೌಸರ್ ಕೊೂ ಅಡ ಮಾಡ್ಬೇಕ ಏನ್ ಮಾಡ್ಬೇಕಂತ ವಿಚಾರ ಮಾಡ್ತೇನೆ
ಆ ಹ್ಮ್
ಮಾರ್ಕೆಟ್ ಹೋಗಬೇಕಾಗಿಐತ್ತು ಕೈಪರೆ ತಲಕ್ ಹೋಗಬೇಕ
ಹೇಳ್ಬೇಕವಾ ಅವಗೆ ಮತ್ತ
ನೆನಪಿಲ್ಲ ಇದು ನೆನಪಿಲ್ಲಾ ಅಂತಲ್ಲ ಇದು ಕೆಲ್ಸನೂ ಲೇಟ್ ಯತಿವತ್ ನಮ್ ಜರ ಆಯ್ಬ ಬಿಡಿ ಇನ್ ಮಧ್ಯಾಹ್ ಹೋದ ಹತ್ರ ಸುಮಾು ಹೆಜ್ಾರ ಮಳೇನು ಮಾಡ ಇಐಲ್ಲ ಮಳ ಬೇ ಶುರು್ತು
ಸೌಂಡ್ ಕಮ್ಮಿಟ್ಟು ಹಚ್ಕೊತೀರ್ರ ಹಚ್ಕೋ್ರ ಏ ಹಚ್ಕೋದ ಬೇಕ್ರಿ ನೀವು
ಅದಕ್ಕೆ ಬಿಟ್ಟು ಬಿಟ್ಟು
ಆಾ
ನಾಳೆಗ್ ಹೋದ್ರ ಐತಿ ಇನ್ ಏನ್ ಮಾಡ್ಕತ್ ಕಾಯಿತಲೆ ಲೈನಿಂಗು ಎಲ್ಲ ತರ ಹದವ ನಾಳೆಗ ಹೋಗ್ ತಗ್ ಬರ್ತೇನಿ
ಹ್ಮ್
ಮತ್ತೆ
ಹೇಳ್ಬೇಕ್ರಪ್ಪಾ
ಹೇಳಣನಾ
ಸಾಂಬಾರು ಮಾಡ್ತೀನಿ
ಹ್ಮ್ ಸಮರ್ ಮಾಡದಂದ್ರ ನಂಗಂಚೂರ್ ಮಾಡ ನನ್ನಾಗಿನ ಏನಾರ್ ಮಾಡ್ಕೊ ಸಾಂಬಾರು ಅಷ್ಟೇ ಮಾಡು ನ ಮಾಡ ಕೋತಿನ ಇಲ್ಲ ನ ನಮ್ ಚಪಾತಿ ಮೂರ್ ಚಪಾತಿ ಅವ ಎಷ್ಟೊಂದ್ ಚಪಾತಿ ಮೂ ಅಯ ಬ್ಯಾಡವಾ ಬಡ ನಾನ್ ಚಪಾತಿ ಒಂದ ದಿವ್ಸಾವ ಚಪಾತಿ ಮುರಿ ಮಾಡೋ್ಕೋತೀನಿ
ಹ್ಮ್
ನೋಡಂ ಏನೇನ್ ಆತದ ಏನೇನಿಲ್ಲ
ಹ್ಮ
ಈವ ಮುಂಜಾನೆಂತ ಚಪಾತಿ ಬಲಿ ಕಲ್ಲ ಮಗತ್ತ ಎರಡು
ಬೇಸ್ಗೆಗೆ ವೈದ್ಯನ್ತ್ತ ಹಿಂಗ ಮಳಗಾಲದಾಗ ವೈ್ಯನ್ತ್ತದ ಇವ್ರಿಗೆ
ಹ್ಮ್ ಚಪಾತಿ ಆರೇಲೆ ತಿಲುಕ್ ಆಗಲ್ಲದ ರೀ ಚಪಾತಿಾಕ ನ ಚಪಾ ಮಾಡ ಆರೇಲೆ ತಿಲಕ್ ಆಗಲ
ಹ್ಮ್ ಸಾಕುಂದ್ರರು ನಂಬಲ್ಲಿ ನೋಡ್ ಹೆಂಗ್ತಿತ್ತು ಗಪ್ ದೋತೋ ನಂಬರ್ಲಿ
ಅನ್ನ ಸಾಂಬಾರ್ ದಿನ ಬೆಳಗೆದ್ದು ಅನ್ನಯ ಅನ್ನದಟ್ಟು ಹೇನಂತ ಮಾಡಿನ ದಿನ
ಜನನ್ನ ಸಂಂಬಾರ ಮಾಡ್ರಿ ಅಂದ್ರೆ ಯಾವಾಗ ಬ್ಯಸ್ರ ಬಾಗ ತಿನ್ನ ಸದ ಬಿಡ್ತಾರ್ ತಾನೆ
ಏನ್ ಮಾಡೋದು ಏನ್ ಸುದ್ದಿನ ನೋಡ್ಗೂಡ ತೆರಿ ಕೆಟ್ಟಳ್ಳದದು
ಹ್ಮ್
ನಾಳೆಗಾಕಂದನ್ ಕಾಲೇಜ್ ಇರ್ಲಿಕ್ಕಿಲ್ಲ ಅ ಒಂದ ದಿನ ಬಿಟ್ಟು ಒಂದ ದಿನ ಇರ್ತ ಎಕ್ಸಾಮ್ ನಾಳಗೆ ಇರ್ಲಿಕ್ಕಲ್ವ ತಗ ನಳಗೆ ಇರ್ಲಿಕ್ಕಿಲ್ಲ ಏನ್ ಬಾಣಕಳಲಿಕ್ಕೆತದ
ಬ್ಯಾಳಗ್ ಹಕ್ಕ್ಕಕತ್ತರಿ
ಗರಘರ ಸೌಂಡ್ ಬರ್ತಿದ
ಅದೇ ಮತ್ತ ಡಬ್ಬ ತಗದ ಹಾಕ್ಬೇಕ ಅ ಕುಕ್ಕರ್ನ ಹಾಕ ಮತ್ತ ತೊಳಬೇಕಕ್ ಹ್ಮ್
ಸಂಗೀತ ಆಲ್ಲ
ಬಂದರಾಡ
ನಂದರಡ್ಕೋಗಳಕ
ಯಾರಿಗೊತ್ತವಾ ನಾನೆ ಕೇಳಕ್ ಹೂಗಿ ಆಕ ಹೇಳತಾರ ನಮ್ಗ್ ಹೇಳ್ಬೇಕು ಆಕೆ ಮತ್ತ ನಮ್ ಕೈಯ್ಯ ಬೈಸ್ಕೋಬೇಕು ನಾವವು ಬೈಯರ್ ಕಾಲ ಆಕಿ ಹೇಳದೆ ಬಿಟ್ಟಳಕಿ
ನನ್ಗ್ ಹೋಗಕಿ ಬ್ಯಾಸ ಬಂದ ಕೆೇಳವರಿಗ ಕಿವ ವಿಧಾನ ಮಾಡಂಗಗದ ಕಕಿ ಮ ಹೇಳದ ಬಿಟ್ಟಣ
ಇರೋಲ್ ಚಾಸ್ತಿಗ ಏಕೋ ನೀನು
ಹಾ ಹಿರಲ್ ಹೇ
ಅವಾಗಏನ ಇರ್ತಿತ್ತು ನಿಮ ಮನೆಯಾಗನ ಬರ್ತಿತ್ತು ಕಾಣಿಸತತಿ ಕಣ್ಣಿಗೆ ಕಾಣಲ್ಲಾಗದ ಹಂದದೈ ದಿನ ಆಯ್ತು
ಭಾರಿ ಆಕಡೆ ಕಡೆ ಬಲತ ಅಲ್ಲ ಕಿ
ಹ್ಮ್
ಯಕೆ ಒಂದೆ ಏನ್ ಮಾಡಾ ನಾವ್ತ್ ಮಾರ್ಕೆಟಗ್ ಹೋಗೋಿತ್ತು ಮಧ್ಯಾಹ್ನ ಕಡೆಗೆ ನೀ ಮನಗರ್ತೇನ ಅಂತಂದ್ರರು ನಮ್ಮ್ ಮನ್ಯಾಗ ಇರಲ್ಲಂತೇಳಮ್ಮ ಎಲ್ಲಿಗ್ ಓದತೀ ಅಂದ ಮಾರ್ಕೆಟ ಒಯ್ತೀನಿ ಅಂತ ಅ ಆಯ್ತಂದ ನಡಗ್ ಬರದ ಬಿಟ್ಟಕಿ ಅ ಏನ ಗೊಂಡೆ ಹಾಕದು ಹಾಕದ ಎಲ್ಲ ಮಾಡ್ತ್ ಎಲ್ಲಾ ಬಿಟ್ಟಾಳಿದ ಹ್ಮ್ ಹ್ಮ್
ಯಾಕೆ ಸೀರೆ ಇರ್ಲಿಕ್ಕಿಲ್ಲ ಇ ಇದದು ಅಂದ್ರೆ ಹಾಕಿರ್ತಿದರ್ಲೇನ ಬಹುಶ ಇಲಿಲಕ್ಕಿಲ್ಲ
ಸೀಸನೆೇ ಇತ್ತಲ್ಲ ಇ ಚಿಮಂತಾನ
ನಾನೇ ಈಸ್ ಕೊಟ್ಟಿದ್ದ ಹಾಕದೊಳ ಈಸು ಮತ್ತ ಇನ್ಯಾರಾರ್ ಕೊಡ್ಬೇಕು
ನ ಅವ್ರರಿಗೆ ಇ್ರ ಅವ್ರರಿಗೆ ಇವ್ರಗ್ ಬಾಳ ಮಂದಿಟಳಕಿ
ಹ್ಮ ಹಾ ಹಾ
ಹ್ಮ್
ಏನ ಅವ ಒಂದ ಸ್ವಲ್ ದಿವ್ಸ ನಾನೇ ಕೊಟ್ಟ ಲಗ್ಣದಿದ್ದು ಯಾರಬ್ ಬಂದ್ರಿ ಹೇಳ್ರಿ ಎದ್ದಳ ಈ ಸಿಹದನಿಲ್ಲ ಮೊನ್ನೆ ಒಂದ್ ಬಂದಿತ್ತು ನಾನ ಕೆಟ್ಟದ ಇಡದನ ಕುತಿಕರು ಇನ್ನ ಒಂದು ಯ ಇನ್ನೊಂದ್ ಅದ ಹಚ್ಚಿನ ಅರ್ಧ ಆಗ್ಯದ ಅದ ಇಟ್ಟು ಇಟ್ಟು ಹಾಕ ಒಂದೆ ಸಲ ಹಾಕಲ್ ಬಸ್ರ ಬಿಡ್ತದೆ ಕೆರಾಣದದ
ನಾನು ಕಾಯಿಪಲ್ ಸ್ಟೋರ್ ಏಜ್ ಮಾಡ ಡಬ್ಬಿ ಆರ್ಡ್ರ ಮಾಡಿನ್ವ
ಹ್ಮ್
ಡಬ್ಬಿಗಳ ಆರ್ಡರ್ ಮಾಡಿದೀನಿ ಹೆಂಗ ಬತ್ತವ ಏನೋ
ಮೀಶೋ ಒಳಗ
ಹ್ಮ್ ಹ್ಮ್
ಎರಡು ಡಬ್ಬಿ ಹ್ಮ್ ಬರ್ತಾವೋ ಏನ್ ಇದು ಕ್ಯಾನ್ಸಲ್ ಆತಾವೋ ನಂದು ಹಂಗೆ ಆಯ್ತು ಹ್ಮ್
ಆಲ್ಮೋಸ್ಟ್ ಜಾಸ್ತಿ ಬರಲ್ಲ ನಮ್ದು ಗೊತ್ತದ ನಿಮ್ಮ್ ಅ ಯಿಗೆ
ನಾ ಹೇಳಿನಿ ಗೊತ್ತಾಗದೆ ಇರಕ್ಕೆ ಸಾಧ್ಯನ ಇಲತ್ತಲ್ಲ ಒಬ್ರಲಿಂದ ಒಬ್ಬರಿಗೆ ಮೊದ್ಲ ಗೊತ್ತಾಗಿರ್ತವಕಿಗೆ
ಹ್ಮ್ ನಮ್ಮದನ್ನ ಸೇಮ್ ಹಗೆ ಮಾಡ್ಯಾರನತ್ ನೋಡು ಅವೆಲ್ ತಿಂದು ಉದ್ದಾರ ಆತಾವ ಬಾ ನಡ ಮದಡ್ದಾಗ ಓತಾವ
ಅಲ್ಲಿ ಸಿ ಸಿ ಕ್ಯಾಮ್ರಾ ಐತೆ ಅಂದಾನ ಅಷ್ಟು ಭಯ ಇಲ್ಲೇ ಮಾಡ್ತಾರಾನ
ಅವು ಗೊತ್ತಿದಾರ ಮಾಡಿರ್ತಾರೆ ಏಕಾಕಿ ಇವು ಯಾವರ ಗೊತ್ತಿದ್ದೀವೆ ಇರ್ತಾವೆ ಇವು
ಹ್ಮ್
ಹ್ಮ್ ಈಸಲ ಅದಕ್ಕೆ ನಾನು ಕ್ಯಾಮ್ರಾ ಅಂದ್ರೆ ಸಿಸ್ಟಮ್ ಅದ ಲೈಟ್ಗಳು ಅಂತವು ಆರ್ಡರ್ ಮಾಡಿನಿ ಫಸ್ಟ್ ಒಂದ ತಂದ್ ಹಾಕಿ ನೋಡ್ತಿವಿ ವರ್ಕ್ ಆಗ್ತದ ಇಲ್ಲ ಅಂತೇಳಿ
ಹ್ಮ
ಒಂದು ಆರ್ಡರ್ ಮಾಡವಿ ಬಂದ್ ಮೇಲೆ ಕರೆಕ್ಟ್ ಬೋರ್ವೆಲ್ಗ್ ಹಾಕ್ಬಿಡ್ತೀವಿ ಅದು ಮನುಷ್ಯ ಬಂದ ಅಂದ್ರೆ ಲೈಟ್ ಬೀಳ್ತದೆ ಕ್ಯಾಮ್ರಾ ಅದದು ಆ ಸಿಸ್ಟಮ್ ಅದ
ಈಗ ಯಾರು ಮಾಡ್ಯಾರ ಗೊತ್ತದ ಗೊತ್ತಾತದೇನಲ್ಲ
ಕ್ಯಾಮ್ರಾ ಅದ ಇಲ್ಲಿ ಮನಿ ಬಲಿ ಬೋರ್ ಅದ ಆ ದಂಡಿಗ ಅದ ಪೂರಾ ನಿಮ್ ಸುಜಾಕ ಪಟ್ಟೆಗ
ಹಾ ಹಾ ಹಾ ಹಾ
ಅದು ಅದ ಆ ದಂಡಿಗೆ ಎಲ್ಲಿ ಗೊತ್ತಬೇಕು
ಅದರ ಸಲುವಾಗಿ ಯಾವದೂ ಇದ್ರದ ಮನೆ ಹೊಸದ್ ಹಾಕಿದ್ ಒಯ್ದಿಲ್ಲ ಅದು ಒಯ್ಲಕ್ ಬರಲ್ಲದು ಅದಕ್ ಮೋಟರ್ ತೆಗಿಬೇಕಂದ್ರ ಗಾಡಿನೇ ಬರ್ಬಕ್ ಅದಕ್ಕ ಆದ್ರೂ ಸಲಕ್ಕೆ ಅದು ಒಯ್ದಿಲ್ಲ ಅದು ಇವೆ ಮಕ್ಕಳ
ಹ್ಮ
ಮೂರ್ ಹೋದಂಗ ಎರಡು ಬೋರ ಒಂದ ಬಾವಿ ಹ್ಮ್ ಹ್ಮ ಮತ್ತಾ ಆ ಹದಿನೈದು ಹದಿನಾರು ಸಾವಿರುಪಾಯಿ ಒಬ್ಬ್ರದು ಹದಿನೈದು ಹದಿನಾರು ಸಾವಿರ ಇಬ್ಬ್ರದ ಮೂವರ್ ಮೂರು ಸೇರ್ರು ಚಲೋ ಒಂದ್ ಪನ್ನ ಹ್ಮ್
ಟೈಮ್ ಕೆಟ್ಟದ
ಟೈಮ್ ನಮ್ ಹೊರ್ಸನ ಕೆಡತದ ನಮ್ದು
ಹ್ಮ ಬ್ಯಾಸಿಗೆ ಬತ್ತಪ್ಪ ಅಂದ್ರ ಕೆಟ್ಟ ತನ್ಬಕ್ ನಂಬದು ವರ್ಷಗ ಕಟ್ಟ ಇಟ್ಟ ಬುತ್ತಿ ನಂಬದು
ಹ್ಮ್
ಹ್ಮ್ ನಮ್ ಕಳ್ತನ ಆಗಬೇಕು ಅದ್ರಾಗ ವರ್ಷ ನ ನಂಬೋದಂತೂ ಫಿಕ್ಸೇ
ಕೇಳಲ್ಲ ಮಾಡಿದ್ರರು ಕೇಳಿದ್ರ ಅಂದ್ರೆ ಇನ್ನೊಂದ್ಸಲ ಮಾಡಲ್ಲ ಕೇಳೋಲ್ಲ ನೋಡ್ಸರದ ಹೊಟೆ
ನೀವ್ ಕೇಳಲಿವು ಎಲ್ಲ ಒಳಗಿನ ಮಗುವ ಅತ್ ಹೇಳಿ
ಒಳಗಿನ ಇದ್ರರು ಏನಂದ ಒಂದ್ಲಕ್ಷ ಎರಡ್ ಸಲಕ್ಷ
ಹ್ಮ್ ಹರ್ವಮ್ಮ ಹಿಂಗಗೆನ್ ಮಾಡ್ಕೊಂಡ ನೋಡುವ ಶಿಮಂತ
ಪದೇ ಪದೇ ಆಲಕ್ತ್ರ ಕೇಳ್ಬೇಕು ಸಾಕ್ಷ್ಯ ಸಮೇತನ ಇರ್ತದೆಲ್ಲಿ
ಹೋಮ್ವರ್ಕ್ ಅದು ಮಾಡ್ಯದಿಲ್ಲ
ಹ ಳ ಹೋಮ್ ವರ್ಕ್ ಇಲ್ಲ ಅದು ಅಲ್ಲ ಟ್ಯೂಷನ್ಗ ಮಾಡ್ಲಕ್ಕತ್ತರ ಹ್ಮ್ ಸೊರಾಗ ಆಗಲ್ಲ ಮೇಡಮ್ ಅಕಿ ಯಾಕ ಸ್ಕೂಲ್ ನಾಗೂ ಕಣ್ಣಿಟ್ಟಿರ್ತಾರ ಅದ್ರಾಗ ಸರ್ ಮೊಮ್ಮಕ್ಕಳತ್ತ ಒಂದ್ಸರ ಎಕ್ಸ್ಟ್ರಾ ಕೇರ್ ತೋತಾರ ಹ್ಮ್
ಕುುಸ ಮಾರತಾರತ ಸುಷಾಮಂದುು ಬೆಂಡೂರ್ ಅಂಕಲ್ ಮಾಡ್ತಾರತ್ತ ಇಲ್ಲಾಂದ್ರ ಅವ್ರ ತಮ್ಮವರ್ ಮಾಡ್ತಾರತ್ ಆಕಿಯ ಅವ್ರ ತಮ್ಮೋರು
ದುಡ್ಡಿ ನಿಮ್ ಕಾಕಾ ಅವ ಕದ ಮಾಡ್ಸಲ್ಲಾ ಮಾಡ ಅಂದ್ರೆ ಬೆಳ್ನೂರು ಅಂಕಲ್ಗೆ ಮಾಡಂತಾರ ಅವ
ಅದ್ ನಂಗ್ ಗೊತ್ತಿಲ್ಲ ಶಿಲ್ಪಾ ಇಟ್ ಹೇಳ
ಅದೇ ನಾ ಹೇಳತನಲ್ಲಾ ನಿಮ್ ಕಾಕಾ ಮಾಡ್ಸಿದ್ರು ಬೆಣ್ಣೂರ್ ಅಂಗಲ್ ಎಲ್ಲನ ಮಾಡಸ ಹೊರ್ತ ಅವ್ರ ಎಲ್ಲ ಮಾಡಸಲ್ಲ ಮ ತಿಕ್ಕಿ ಏನ್ರ ಮನ್ಯಾಗ ನಡ್ಸೋಳೋಂತ ನಾಟಕ ಅಂದ್ರೆ ಸುಮ ಬಕ್ ನಾವ ನಿಮ್ ಕಾಕ ನೈಂಟಿ ನೈನ್ ಪರ್ಸೆಂಟಾ ಅವರಾ ಕೈಲೆ ಮಾಡ್ಸಲ
ಹ್ಮೀ
ಇಕಿ ಅಂದ್ರೆ ಹಾರ್ಯಾಡೋದು ಚೀರಿಾಡದು ಹೊಡ್ಕೋ ಬಿಡ್ಕೋ ಮಾಡ್ಲತ್ತ ಅಂದ್ರೆ ಗಪ್ಪಬಕ್ ನೋ ಎಸರಾಗ
ಗಿಂದರು
ಹೆಸರಾ ಮಾಡ್ತಾರತ್ತ
ದಿನದಗಾ ಒಂಬತ್ರರಕ
ಮಾಡ್ಕೋದು ಹಂಗೆ ತೊಂಬರದು
ತೊ ಬಾರ್ಲಿ
ಹ ಕರ್ಕೊಂಬರದ ಮನಗೆ ಅಕ ಇಲ್ಲೇರ್ತಳು
ಹ್ಮ್ ಹೋಗಲತ್ತಕ್ಕೆಿ ಚೆನ್ನಗನು
ಯಾಕೆ -
ರೆಸ್ಟ್ ಹೇಳೇಳತ ಹೋಗ ನ ತು
ಹಾ ಹಾ ಹೋಗ್ ಅಲಕ್ಕೆ ಪುರಾರ ಎಷ್ಟೇ ಹೇಳ್ಯ್ ಬಿಡ್ರ ಅಷ್ಟೇ
ಹ್ಮ್
ಹ್ಮ
ಶಿಲ್ಪ ಅನ್ನೋಳ ನೀ ಅ ನೀನುಫೋನ್ ಓ ಹೋಗ ಬಂದ ರೊಟ್ಟಿ ಕೊಟ್ಟ ಬುಚ್ಚಿ ಕೊಟ್ಟ ತ್ತ ಇಲ್ಲ ಹೇಳ ತಷ್ಟ ಕಾಕಿಯ ಅವ್ರ ಮನೆಗೆ
ಅಯ್ಯ ಅದೇನ್ ಕೊಟ್ಟಂಗೈತೆ
ಹ್ಮ್
ಗಣ ಮನೆಗಿದ್ರ ಒಯದ ಕೊಟ್ರ ಪಟರ ಅನ್ನಸ್ತವ
ಹ್ಮ್ ಅವ್ರತ್ತಿ ಬೇಡ ಅಂದ್ರ ಅ ಸುಮನೆ ಇ ಇರ್ದರು ಇದ್ದಾರಲ್ಲಿ ಅವ್ರ ಅತ್ತಿ ಬೇಡ ಅಂದವಲ್ಲ ಅಲ್ಲಿ
ಮತ್ತತ್ ಬ್ಯಾಡ ಅಂದ್ರ ಬಿಡ್ಬಕ್ ಯಾಕ್ ಮಾಡಬಬೇಕಕ್ ಸುಮ್ ಆಡಂಬರ್ಕ ಬಿಲ್ಡಪ್ ಕೊಡ್ಲಕ
ಏನೋ ಮತ್ ಕೊಟ್ಟಿಲ್ಲ ಇಷ್ಟ ಮಂದ್ ಇದ್ನು ಕೊಟ್ಟಿಲ್ಲ ಅಂತಾರತ್ರ ಫೋನ್ ಹಚ್ಚಿ ಕೇಳಿದ್ಲ ಅಂತ
ಯಾರು
ಶಿಲ್ಪಾ
ಹ್ಮ
ಕಾಕಿ ಮಾಮಿ ರೊಟ್ಟಿ ಬತ್ತಿ ತೊಂಬರ್ಲೇನ್ರಿ ಅತ್ ಹೇಳಿ ತುಗಂಬ ಆಂದೋಳದಕಾಕಿ ತುಗಂಬ ಕಕ್ಕೆ ಮ ನಾಗ್ ಈಸ್ ಮಂದ ಇದ್ನು ಯಾರು ಏನು ಕೇಳಿಲ್ಲಪ್ಪ ಅನ್ಸ್ಕೋ ಬೇ ಹ ಒಂದು ಮಾತ ಕೇಳದು ನಕ ಯಾಕಂತಕ ಹೇಳದ್ಲು ನಾನ್ತ್ರು ಕೊಟ್ಟಿನಕ ಬೇರೆಾದ್ರೂ ಗೊತ್ತಿಲ್ಲ ಮಂದೊಳಗೆ
ಹ್ಮ
ಬೇರೆದ ಅದಕ ಏನ್ ಗೊತ್ತಿರ್ತದ
ನಂದ್ರ ಮತ್ ಹಸ್ತನ್್ರಿಗ ಮನೆ ಹಸ್ತನ್ಿ